ಹಲೋ. ಹಲೋ. ಹಲೋ.
ಅಲೋ ಹಾ ಕೇಳ್ತದ ಕಣಮ್ಮ. ಹಾ ಕೆಳಸ್ತದ ನಿನ್ಗೆ.
ನನ್ಗುನ ಕೇಳಕತ್ತವ.
ಊಟ ಆಯ್ತು.
ಹಾಗ್ಯಾದಾ ನಿಮ್ದು.
ನಮ್ದು ಆಗ್ಯತಾ, ಏನ್ ಮಾಡಿದ್ದೆ.
ಹ. ನಾನ ಜಿರಾ ರೈಸ್.
ಜೀರ ರಸ್.
ಜೀರಾ ರೈಸ ಮಜ್ಜಿಗೆ ಸಾರ.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
ನೀವ ಏನ್ ಮಾಡಿರಿ.
ಎನ್ ನಾವು ಅನ್ನ ಮಜ್ಜಿಗಿ ಸಾರ್.
ಅನ್ನ ಮಜ್ಜಿಗ ಸರ್ ಮಾಡ್ರೆ ಆಯ್ತಾನ ಊಟಾ.
ಹ್ಮ್ ಆಯ್ತ್ ಇವಗ.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
ಮತ್ತೆ.
ಹ್ಮ ಅನ್ನ ಮಜ್ಜಿಗಿ ಸಾರ.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
ಎಲ್ಲಾರ ಊಟ ಆಗ್ಯಾದ. ಮನೆಗೆ ಆನ.
ಭಿಮ್ ನಿಮ್ಮ ಮನೆಗ್ಯಾ ಅನಾ ಏನ್.
ಇಲ್ಲ.
ಆ ಕಡೆ ಬಂದ್ಲ್ಲ ಓದ್ತೀನಿ ಯಾರ ಮನೆಗಂತ.
ಎಲ್ಲೇ ಬಲ್ಲಿ ಹೋಗೇನೆ.
ಹೌದನು. ಏನೋ ಓದ್ನ ಅಂತ ಬುಕ್ ತಗೊಂಡ್ ಹೋದ್ ಆ ಕಡೆ.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
ಅದ್ಕ ಆ ಕಡೆ ಬಂದಾನ ಅಂದೆ.
. ತಿಮ್ಮ ಬಂದನಲ್ಲ ಏನನು.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
ಏನನ್ ಮಾಡ್ತ.
ಏನು ಮಾಡೋಕ್ಕ ಹೋಗಿ ಏನು.
. ಫೋನ್ ವೈದಾನೇನು ಕಾಕಿ.
ಇಲ್ಲ.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
ಫೋನೇನ್ ಹೋಗಿಲ್ಲ ಬ್ಯಾಟರಿ ವೈದನಾ.
ಹ್ಮ್ ಹ್ಮ್ ಅಲ್ಲ ಕತ್ಲ ಅದಲ್ಲ.
ಬ್ಯಾಟ್ರಿ ಬ್ಯಾಟ್ರಿ ವೈದನಾ.
. ಫೋನ್ ನಿನ್ ಬ್ಯಾಟ್ರೆ ಮೊಬೈಲ್ ನಿನ್.
ಇಲ್ಲ ಅದು ಸಣ್ಣದ ಶೆಲ್ಲಿಂದ ಇತ್ತು ಅದ ಇಲ್ಲ ಚಾರ್ಜರ್ ಬ್ಯಾಟ್ರಿ ಅದ.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
ಅದು ತೊಗೊಂಡು ಹೋಗ್ಯಾನ. ಅದ ಚಾರ್ಜ್ ಇಟ್ರೆ ಚಾರ್ಜ್ ಆಗ್ತದ ಶಲ್ಲಿಂದಲ್ಲ.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
ಶಲ್ಲಿಂದ ಅಂದ ಇತ್ತು ದೊಡ್ಡ್ದ.
ಹ್ಮ
ಹ್ಮ ಅದು ಕೆಟ್ಟದು ಕೆಟ್ಟಬಿಟ್ಟದ.
ಹ್ಮ್
ಮತ್ತೇನಮ್ಮ,
ಹ್ಮ್
ಅಂಬಿಕಾ ಏನು ಹೇಳಿದ್ಲು ನಿನ್ನೆ.
ನಿನ್ನೆ ಅದೇ ಅಕಿ ಅಕಿಹೋಗ್ತಾಳಲ್ಲ ಅದುರ್ದು ಹೇಳಿದ್ಲು.
ಅದು ಕೆಲಸದ.
ಹ್ಮ
ಹೌದೇನು
ನಾನಿಲ್ಲೆ ಹಾಕೋಬೇಕ್ ಇಲ್ಲಾ ಅಂತ ಅಂದೆ ಕೆಲಸ.
ಹಾಂ
ಕೆಲಸ ನಮ್ಮೂರಿಗೆ ಆಕ್ಯಾ ಬೇಕಿಲ್ಲ ಅಂತ ಅಂದೆ.
ಹ್ಮ್
ಅದಿಕ್ಕೆ ಇಲ್ಲೆಲ್ಲ ಇಲ್ಲಿ ಡಾಕ್ಟರ್ಸ್ ಎಲ್ಲ ಅದರ ಅಂತ ಅದಕ್ಕೆ ಅಲ್ಲಿ ಹೋಗಿ.
ಹ್ಮ್
ಇಲ್ಲೇನ್ ಬಂದೈತೆ ಚೆಕ್ ಮಾಡೈತೆ.
ಬಂದಿತ್ತು ಎಲ್ಲಾ ಬಂದಿದ್ದು ಕ್ಯಾನ್ಸಲ್ ಮಾಡ್ಯಾರ.
ಹ್ಮ
ದೇವಿಕೇರ ರತ್ತಾಳ ಎರಡು ಬಂದಿತ್ತು ಎರಡು ಬಂದದ್ದು ಕ್ಯಾನ್ಸಲ್ ಮಾಡ್ಯಾರ.
ಹಾ ಇಲ್ಲಿ ಫೆಸಿಲಿಟಿ ಎಲ್ಲಾ ಚಲೋ ಅದಾ. ಅಲ್ಲಿ ಇಲ್ಲಿ ಮತ್ತೆ ಟೇಲರ್ದು ಹೇಳಿದ್ಲು. ಹ್ಮ ಮತ್ತೆ ಶೋಭಾ ಶೋಭಾ ಮೇಡಂಗ ಕೇಳಿದ್ಳು ಅಂತ. ಮತ್ತು ಚಾಲು ಆಗ್ತದ ಏನ್ ಅಂತ.
ಚಲೋ ಆಗಲ್ಲ ಅಂತ.
ಇನ್ನ ಒಂದ್ ನಾಲ್ಕು ತಿಂಗಳ ಟೈಮ್.
ಹೌದೇನು.
ಹ್ಮ್
ಹ್ಮ ಹ್ಮ್
ನಮ್ ಕಡೆ ಇನ್ನಾ ಬಂದಿಲ್ಲ ಅಂತ ಅವ್ರರುನು ಎಲ್ಲೆ ಗುಲ್ಬರ್ಗ ಎನ್ ಎಲ್ಲೆ ಅಂದರಂತ.
ಅವರು ಇಲ್ಲ ಊರಾಗ ಬೇರೆ ಕಡೆ ಹಾರ ಏನು.
ಹ್ಮ್
ಮತ್ತೆ
ಎಲ್ಲಿ ಆತಾರೇನು.
ಎಲ್ಲಿ ಆರಾ ಏನ್ ಹೇಳಲ್ಲ ಅವರು ಆದ್ರಾ.
ಹ್ಮ್ ಬೆಂಗಳೂರ್ ಏನ್ ಇರ್ಬೋದ ಅಂತ ಅಂದ್ರು.
ಬೆಂಗಳೂರು ಹಾ, ಬೆಂಗಳೂರಿಗೆ ಏನ್ ಇರ್ತಾರವ ಅವರು.
ಹ್ಮ ಏನನ್ ಮತ್ತೆ ಏನನ್ನ ಕೆಲಸ ಮಾಡಕಂತ ಇರಬಹುದು ಬೇರೆ.
ಆದ್ರೆ ಟ್ರೈನಿಂಗ್ ಹೋಗಿದ್ರು ಬಿಡು ಒಂದೆರಡು ದಿನ.
ಹಾ ಹಾ
ಆದ್ರೆ ಏನ್ ಮಾಡಾಕತ್ತಾರ ಗೊತ್ತಿಲ್ಲ.
ಹ್ಮ್
ಹ್ಮ್
ಏನಾರ ಮಾಡ್ತಾರ ಯಾವ್ದ ಯಾವ್ದ
ಹ್ಮ್ ಏನೇನ ಮಾಡ್ತಾರ ರೊಕ್ಕ ಅಲ್ಲಿ ಕೊಡು
ಹ್ಮ್
ಖಾಲಿ ಕೂಡಲ್ಲ ಅವ್ರು
ಹ್ಮ ನಾವೇ ನೋಡ್ ಖಾಲಿ ಆಟ್ ಆಡಕತ್ತಿನಿ
ಹೌದಾ
ಹೆಂಗ ಮಾಡಿದ್ ಜೀರಾ ರೈಸ್
ನಾನಾ
ಹ್ಮ್
ಫಸ್ಟಿಗೆ ಅನ್ನ ಮಾಡ್ಕೇಬೇಕು ಉದ್ರ
ಹ್ಮ್
ಸ್ವಲ್ಪ್ ಜಾಸ್ತಿ ಉದುರ್ಬೇಕಂದ್ರೆ ನಿಂಬೆಹಣ್ಣ ಹಾಕಿಬೇಕು ಒಂದ ಹನಿ ಎಣ್ಣೆ ಹಾಕ್ಬೇಕು ಅನ್ನದಾಗ ಉದರ ಆತದ ಅನ್ನ
ಹ್ಮ್
ಅನ್ನ ಮಾಡ್ಕೊಂಡ್ ಮ್ಯಾಲ ಹ ಶಿಮೆಣ್ಸಿಕಾಯಿ ಕೊಯ್ಬೇಕ ಒಂದ್ ಸ್ವಲ್ಪ ನಮ್ ಖಾರ ಬೇಕಿದಷ್ಟು ಕೊಯ್ಕೊಬೇಕ
ಹ್ಮ್
ಆಯ್ತು ಪಾನೆಕ್ಕ ಹಾಕ್ಬೇಕ ಶೇಂಗಾ ಬೆಳ್ಳುಳ್ಳಿ ಬಳ್ಳೊಳ್ಳಿ ಹಾಕಿದ್ರ ಹಾಕ್ಬೋದು ಹಾಕ್ಲಿಕ್ಕಿಲ್ಲ ಹಸಿಮೆಣ್ಸಿನ್ಕಾಯಿ ಶೇಂಗಾ ಸಾಸ್ವೆ ಜೀರಗಿ ಎಲ್ಲ ಪಾನೇಕ ಹಾಕಿ ಅರ್ಶಣ ಹಾಕ್ಬಾರ್ದು ವೈಟ್ ರೈಸೇ ಮಾಡ್ಬೇಕ ಅದು ಜೀರಿಗೆ ಒಂದ ಸ್ವಲ್ಪ್ ಜಾಸ್ತಿ ಹಾಕ್ಬೇಕ ಅಷ್ಟ ಆದ್ಮೇಲೆ ಫ್ರೈ ಆದ್ಮೇಲೆ ಆಯ್ತು ಅನ್ನ ಹಾಕಿ ತಿರುವಿ ಬಿಡೋದ ಅಷ್ಟೇ
ಮಾಡ್ಕೊಂಡ್ ಇಡಬೇಕ
ಹ್ಮ್ ಫಸ್ಟ್ ರೈಸ್ ಹಾಕೊಂಡಿರ ಬೇಕ
ಫಸ್ಟ್ ರೈಸ್ ಮಾಡಿ ಇಡಬೇಕ ಏನ್
ಹ್ಮ್ ಅದು ನೀರಿನ ಜೊತೆ ಮಾಡಿದ್ರೆ ಅದು ರೈಸ್ ಜೀರಾ ರೈಸ್ ಆಗಲ್ಲ ಅದು ಒಂಥರಾ ಪಲಾವ್ ಅನ್ನ ಆದಂಗ ಆತದ ಪಾನೇ ಕೊಟ್ಟ ಅನ್ನ ಆದಂಗ ಆತದ
ಹ್ಮ್
ಹಿಂಗ್ ಮಾಡಿದ್ರೆ ಡಿಫ್ರೆಂಟ್ ಆಗ್ತದೆ
ಅಂದ್ರ ಸ್ವಲ್ಪ ಉದುರ ಬಸಿ ಬೇಕ
ಬಸುದ್ರು ಏನ್ ಮಾಡದ್ರು ಮ್ಯಾಲ ಇಡ್ತರಲ್ಲ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರ್ ಇಡಬೇಕ ಕರೆಕ್ಟ್ ಮೆಜರ್ಮೆಂಟ್ ಆಗ್ತದ ಅನ್ನ ಏನ್ ಬಸದೆ ಬೇಕಾಗಲ್ಲ
ಹ್ಮ್
ಸ್ವಲ್ಪ ನೀರ್ ಕಮ್ಮಿಟ್ಬಿಟ್ರ ಆಯ್ತ ಕರೆಕ್ಟ್ ಆಗ್ತದ
ಹ್ಮ
ಹ್ಹ್ಮ್ಮ್
ಅಂದ್ರ ಕುಕ್ಕರ್ದಾಗ ಮಾಡಿದಾಗ ಚಲೋ
ಹ ಕುಕ್ಕರ್ದಾಗ?
ಹ್ಮ್
ಬಾರ್ಲ ಮೆತ್ತಗಾತದ ಅನ್ನ.
ಹ್ಮ್ಮ್
ಕುಕ್ಕರ್ದಾಗ ಬಾಳ್ ಸಾಂಬಾರ್ ಅಕ್ಕ ಅನ್ನ ಮೆತ್ತಗ್ ಬೇಕಲ್ಲ ಓಳಿಗೆ ಸಾರ್ ಮಾಡಿದ್ರೆ ಅನ್ನ ಮೆತ್ತಗ್ ಬೇಕಿರ್ತದ ಆವಾಗ್ ಮಾಡ್ಕೇಬೇಕ್ ಕುಕ್ಕರ್ನಾಗ ಮೆತ್ತಗ್ ಅನ್ನ ಉಣವ್ರ ಇದ್ರೆ ಮತ್ತಗ್ ಮಾಡ್ಕೊಬಹುದು ಹಿಂಗ ಇದಕ್ಕ ಚಿತ್ರಾನ್ನಕ್ಕ ಇದಕ್ಕ ಜೀರಾ ರೈಸಿಗೆ ಪುಳಿಯೋಗರಕ ನಡೆಯಲ್ಲ ಕುಕ್ಕರ್ನಾಗ.
ಎಲ್ ಚಂದ ಆತದ
ಏನೇನಪ್ಪಾ ನಾನ್ ಒಂದ್ಸಲಾನ ಮಾಡಿಲ್ಲ. ಬರ ಬ್ಯಾಳೆ ಕುುದುಸಿ ಮಾಡಿಕೊ ಕುಕ್ಕರ್ನಯಾಗ ರೈಸ್ ಮಾಡಲ್ಲ ಕುಕ್ಕರ್ನಾಗ.
ರೈಸ್ ಒಂದ್ಸಲಾನ ಮಾಡ್
ಹ್ಮ್ ಹ್ಮ್
ಹ್ಮ್ ಹ್ಹ್ಮ್ಮ್
ಹಣೆ ಕೊಟ್ಟಾನ ಚಂದತ್ ಚಿತ್ರನ್ನ ಏನ್ ಚಂದತ್ವೋ
ಹ್ಮ್
ಎಲ್ಲ ಎಲ್ಲಾಕಿ ಮುಚ್ಚಿಟ್ ಬಿಟ್ರೆ ಆಯ್ತ ಅಂದ್ರನು ಮ್ಯಾಲದ ಮ್ಯಾಲ ಕುಂತಿರ್ತದಿ ಕೆಳಗಿಂದ ಕೆಳಗ ಕುಂತಿರ್ತದೆ. ತರ್ಕಾರಿ
ಏ ಆಮೇಲೆಲ್ಲಾ ಮಿಕ್ಸ್ ಮಾಡಿ
ಆಮೇಲೆ ಮಿಕ್ಸ್ ಮಾಡ ಇದ್ರಾಗೆಲ್ಲಿ ತಿರಗ್ಸೋದ ಬೇರೆ ಅದನೇ ಬೇರೆ ಇದ್ರಾಗ ನೋಡಿ ಹ್ಮ ತೆಗ್ದ ತೆಗದ ಮುಚ್ಚಿ ನೋಡ್ಬೋದು ಅದ್ರಾಗ್ ನೋಡಂಗಿರಲ್ಲ ಅಷ್ಟೇ.
ಹ್ಮ್ಮ್
ಅಷ್ಟೇ ಡಿಫರೆಂಟ್
ಅಂದ್ರಬಿ ಚ ಚಂದ
ಇಲ್ಲಿ ಬಳಿ ಬಾರವ ಅಲ್ಲೇ ಯಾಕ್ ಬೆಳಿತಿ ನಿಧಿ ಬಾ ತಾ.. ಮತ್ತೇನು
ಬೆಲ್ಲದ್ ಕಡ್ಬ ಹೆಂಗ ಮಾಡ್ತಾರೆ ಅವನ ಬ್ಯಾಲ ಅಕ್ಕಿ ಇದೇನ ಅಂತಾರಲ್ಲ. ಬ್ಯಾಲಕಿ ಬ್ಯಾಳಕ್ಕಿ ಬೆಲ್ಲ ಅದ್ರುದು ಏನೋ ಮಾಡ್ತಾರಲ್ಲ ಅದ್ರು ರೆಸಿಪಿ
ವೆಲ್ಲಕ್ ವೇಳೆ ಬೆಲ್ಲಕ್ ಬೇಳಮ್ಮ ಬ ಬಳಕ್ ಬೆಲ್ಲ ಅಲ್ಲ.
ಹ್ಮ್
ಬೆಲಕ್ ಬೇಳೆ ಅಂತರ
ಹ್ಮ್ ಅದೇ ಅದೇ ಅಂಗ ಮಾಡು
ಅದೇನ ಕುಕ್ಕರ್ರ್ನಾಗ ಬ್ಯಾಳೆ ಕುೂದುಸ್ಬೇಕ?
ಹ್ಮ್
ಅಂದ್ರೆ ಮತ್ತೆ ಎಷ್ಟು ಮತ್ತ ಮತ್ತೆ ಕುಷಿಬೇಕವ ನ ಹಿಂಗೇನು ಊಣ ಗಿಣ ಏನ್ ಮಾಡಂಗಿರಲ್ಲ ಮತ್ತತ್ ಕುರ್ಸಬೇಕ ಒಂದ್ ಮೂರ್ ನಾಕ್ ಸೀಟ್ ನಾಕೈ್ ಸೀಟ್ ಕುರ್ಸಿಬೇಕ ಕಡ್ಲಿ ಬ್ಯಾಳ ತೊಗರು ಬೆಳ ಹಾಕಿದ್ರೆ ಕಮ್ಮಿ ಕುಚ್ಚೇ ಬಬೇಕಕ್ ಎರಡ್ ಸೀಟಿ
ಹ್ಮ
ಕಡ್ಲೆ ಬೆಳಾದ್ರ ಒಂದ್ ನಾಲ್ಕು ಸೀಟ್ ಕುೂಳ್ಸಬಕ್ ಆಯ್ತ್ ಮೆತ್ತಾಗ ಅಂದ್ಮೇಲೆ ಹ್ಞೂ ಸರಿ ಮಾಡಲ ಆಮೇಲ
ಹಾ